ಮಾಡಿಲ್ವ ಅಷಿತಾ ಎಂ ಎಸ್ ಅವ್ರೇ.
ಇಲ್ಲ ನಿಮ್
ಹೆಲೋ ಹಲೋ ಹೇ ಮಾಡಕ್ ಕೆಲ್ಸ ಇಲ್ವಾ ನಿಮ್ಗೆ.
ಇಲ್ಲ ಏಕೆ.
ಸುಮ್ನೆ ಕೇಳ್ದೆ.
ಏನ್ ಮಾಡ್ತಾ ಇದ್ದೆ.
ಏನು.
ಏನ್ ಮಾಡ್ತಿದ್ದೆ.
ನಾನು ಇದ್ ಯಾವ್ದೋ ಬ್ಲಾಗ್ ಡಯಾಗ್ರಾಮು ಅಂಟೆನಾ ಆರ್ ಎಫ್ ಆಂಪ್ಲಿಫೈಯರ್ ಮಿಕ್ಸರು ಲೋಕಲ್ ಮಸ ಅದ್ರ ಬಗ್ಗೆ ಎಲ್ಲ ಓತ್ತೈದ್ದೆ.
ಎಲ್ಲ ಓದಾಯ್ತ ಅದ್ರದ್ದು.
ಇಲ್ಲಾ ಹೋಗ್ತಾ ಇದೀನಿ. ಉಹೂಂ.
ಈ ಟೈಮು ರಜಕ್ಕೆ ಎಲ್ಲಾದ್ರೂ ಟ್ರಿಪ್ ಪ್ಲಾನ್ ಮಾಡ
ಮೇಡಮ್ ಸ್ವಲ್ಪ ಜೋರಾಗಿ ಮಾತ್ ತಾಡಿ ಏನು ಕೇಳ್ಸ್ತಿಲ್ಲ.
ಈ ಟೈಮ್ ರಜಕ್ಕೆ ಏಲ್ಲಾದ್ರೂ ಟ್ರಿಪ್ನಾ ಪ್ಲಾನ್ ಮಾಡಣ. ವೇಸ್ಟ್ ಆಫ್ ಟೈಮ್, ಸ್ಟ್ರಿಪ್ ಏನಕ್ ಹೋಗಣ ಗೊ ತ್ತ ಸುಮ್ಮ್ನೆ ಎಂಜಾಯ್ ಮಾಡುದಕ್ಕಲ್ಲ. ಅಡ್ವೆಂಚರಸ್ ಸ್ಟ್ರಿಕ್ಟ್ ಮಾಡುದು. ಕ್ಕೆ ಹೋಗೋಣ ಅಂತ. ಏನಾದ್ರು ಎಕ್ಸ್ಪ್ಲೋರ್ ಮಾಡುದು. ಕೆ ನ್ಯೂ ನ್ಯೂ ಥಿಂಗ್ಸ್ ನಾವಂತೂ ಯಾವತ್ ಬೆಂಗಳೂರಲ್ಲಿ ಅಂತ ಇಂತ ಸಿಟಿಯಲ್ಲೇ ಇರ್ತೀವಿ ಅಲ್ಲ.
ಹಾ.
ಸೊ ಜಸ್ಟ್ ರಜಾ ಬಂದ ತಕ್ಷಣ ಇಲ್ಲಾದ್ರು ಹಳ್ಳಿ ಕಡೆ ಹೋಗಿ ಹೇಗೂ ಇವಾಗ ಗದ್ದೆ ಕೆಲ್ಸ ಕಾರ್ಯ ಅದೆಲ್ಲ ಇರುತ್ತೆ ಅಲ್ಲಾ. ಆ ರೀಸನ್ಗೆ ಎಲ್ಲಾದ್ರೂ ಹೋಗಿ ಎಲ್ಪ್ ಮಾಡೋದು ಆ ಥರ ಎಲ್ಲ ಮಾಡ್ಬೋದಲ್ವಾ. ಅದ್ರಿಂದ ನಾವು ತುಂಬಾ ಕಲಿ ತ್ತಿವಿ ನಮ್ಮ ನಾಲೆಡ್ಜ್ ಶೇರ್ ಮಾಡಿದ್ರೆ ಅವರು ತುಂಬಾ ಕಲಿತಾರೆ.
ಹ್ಮ್.
ಹ್ಮ್. ಸೊ ಈ ಟೈಮ್ ಆತ್ರ ಏನಾದ್ರು ಪ್ಲಾನ್ ಮಾಡಣ.
ಈತರ ಹಳ್ಳಿಗಳಗ್ ಹೋಗೋತರ ಟ್ರಿಪ್ಪಾ.
ಹಾ.
ಹಾ ಹಾ ಈಗ್ ಯಾವ್ ಸೈಡ್ ಹೋಗ್ಬೇಕ್ ಗೊತ್ತ ಆತರ ಅಲ್ಲ ಈ ತರ ಲೈಕ್ ಹಳೆ ಕಾಲ ಕೋಟೆ ಸೈಡ ಏನ್ ಗೊತ್ತಾ ಐಹೊಳೆ ಪಟ್ಟದಕಲ್ಲು ಹಳೆಬೀಡು.
ಹ್ಮ್.
ದ ವಿವಾ ಬನಶಂಕರಿ ಇವೆಲ್ಲಾ ಅಂದ್ರೆ ತುಂಬಾ ಹಳೇದಲ್ವಾ ಅಲ್ಲೆಲ್ಲಾ ಹೋಗಿ ನೋಡ್ಕೊಂಡು ಅವ್ರ ಏನೇನ್ ಮಾಡಿರ್ತಾರೆ ಏನೇನ್ ಕೆತ್ತನೆ ಮಾಡಿರ್ತಾರೆ
ಹ್ಮ್.
ಅದೆಲ್ಲ ಯೂಸ್ ಆಗುತ್ತೆ ಅದ್ರ ಬಗ್ಗೆ ಸ್ಟಡೀಸ್ ಮಾಡ್ಬೋದು.
ಹಾ ನಾವು ಸ್ಟಡೀಸ್ ಮಾಡ್ಬೋದು ಆಂಡ್ ನಮ್ಮತ್ ತ್ರ ಅವ್ರಿಗೆ ಏನಾದ್ರೂ ಬೇಕಾಗಿದ್ ನಾಲೆಡ್ಜ್ ಇತ್ತು. ಅಥವಾ ಏನಾದ್ರೂ ಐಡಿಯಾ ಸಿಕ್ ತೊಂದ್ರೆ ಆದ್ರೂನು ಅವರತ್ರ ಹೋಗಿ ಶೇರ್ ಮಾಡ್ಬರ್ಬಹುದು.
ಇವಾಗ ನಾವ್ ಅದ್ರಿಂದ ಡಿಸೈನ್ಸ್ ತಗೊಂಡ್ ಮುಂದೆ ನಾವ್ ಏನೋ ಕಂಪ್ನಿ ಜಾಯಿನ್ ಆದ್ರೆ ಅದ್ರಂದ ಒಂದ್ ಡಿಸೈನ್ ಈತರ ತಗೊಂಡ್ ನಾವನ್ನ ಆರ್ಟ್ ಮಾಡಿ ಈತರ ಡಿಸೈನ್ ಕೊಟ್ರೆ ಅವ್ರಗ್ ಇಷ್ಟ ಆದ್ರೆ ನಾವ್ ಅದನ್ನ ಐಕಾನ್ ಆಗಿ ಯೂಸ್ ಮಾಡ್ಕೊಬಹದು ಕಂಪ್ನಿಗೆ.
ಹೌದು. ಅದ್ರಿಂದ ನಾವ್ ಯಾರ ಡಿಸೈನ್ ಪರ್ಚೇಸ್ ಮಾಡಿರ್ತೀವಲ್ವಾ
ಹ್ಮ್.
ಅವ್ರಗೂ ಯೂಸ್ ಆಗುತ್ತೆ ನಮ್ಗೂ ಯೂಸ್ ಆಗುತ್ತೆ.
ಹ್ಮ.
ಸೊ ದಟ್ ಇವಾಗ ಅವ್ರಿಗೂ ಏನೋ ಒಂದು ನೆಕ್ಸ್ಟ್ ಓ ನಾನ ಇನ್ನೂ ಏನಾದರೂ ಮಾಡಬೇಕು ಮತ್ತು ಇಲ್ಲ ಜಾಸ್ತಿ ಒಳ್ಳೆ ಡಿಸೈನ್ಸ್ ಮಾಡಬೇಕು.
ಹ್ಮ್.
ಅಂತ ಅವರು ತುಂಬ ಇನ್ಸ್ಪೈರ್ ಆಗ್ತಾರೆ ಅದರಿಂದ. ಮೋಟಿವೇಟ್ ಆಗ್ತಾರೆ ಮಾಡೋದುಕ್
ಹ್ಮ್.
ಹ್ಮ್.
ಮತ್ತೆ ಎಂತ ಮತ್ತೆ
ಹ್ಮ್.
ಎರಡ್ ಟ್ರಿಪ್ ಆಯ್ತು.
ಏನು.
ಮತ್ತೆ ಫುಡ್ ಎಕ್ಸ್ಪ್ಲೋರ್ ಮಾಡ್ಬೋದು ಗೊತ್ತಾ.
ಹ್ಮ್ ಹೌದು ಆ ಕಡೆ ಎಲ್ಲಾ ತುಂಬಾ ವೆರೈಟಿ ಫುಡ್ಸ್ ಇರುತ್ತೆ ಅಲ್ವಾ.
ಹಾ ಜೋಳುದ ರೊಟ್ಟಿ ಸ ಜೋಳುದ್ರೊಟ್ಟಿ ಸ ಜ್ಜಿ ರೊಟ್ಟಿ ಚೋಳ ರೊಟ್ಟಿ. ಎಂತ ಏನೇನೊ. ಅಲ್ಲಿ ಚಟ್ನಿ ಸಹ ಡಿಫ್ರೆಂಟ್ ಡಿಫ್ರೆಂಟ್ ಚಟ್ನಿ ಇರತ್ತೆ ಶೇಂಗಾ ಚಟ್ನಿ ಗುರೆಲ್ ಚಟ್ನಿ ಹಾ ಚಟ್ನಿ ಈ ಚಟ್ನಿ ಅಂತ.
ಹ್ಮ್. ಎಂಡ ಆಕಡೆ ತುಂಬಾ ಕಾರ ಕಾರವಾಗಿರತ್ತೆ.
ಹ್ಮ್ ಹ್ಮ್.
ಹ್ಮ್. ತುಂಬಾ ಚೆನ್ನಾಗಿರುತ್ತೆ. ಪ್ಲಾನ್ ಮಾಡ್ಬೋದು ಅಲ್ವಾ. ಹೋಗ್ಬರ್ಬೋದು.
ಬರ್ಬೋದು.
ಹಾ ಇವನ್ ಅಷ್ಟು ಎಕ್ಸ್ಪೆನ್ಸ ಇರೋದಿಲ್ಲ.
ಹ ಅಲ್ಲಿ ನೀವ್ ನಾರ್ಮಲ್ ಆಗಿ ಈಗೇನು ಅಲ್ಲಿ ಇವಾಗ ಸ್ವಲ್ಪ ಮುಂದೆ ಹೋಗ್ತಿರ್ಬೇಕಾದ್ರೆ ಅಲ್ಲಿ ಹಳ್ಳಿ ಅಲ್ವಾ ಬಂಡಿ ಎಲ್ಲ ಹೋಗ್ತಿರತ್ತೆ ನಾವು ಸ್ಟಾಪ್ ಕೇಳಿದ್ರೆ ಅವರು ಬಂಡಿಯಲ್ಲೇ ನಮ್ನ ಕರ್ಕೊಂಡ್ ಹೋಗ್ತಾರೆ.
ಹೌದು ಸೊ ವಿತ್ ಲೆಸ್ ಎಕ್ಸ್ ಫ್ರೆಂಡ್ಸ್ ಆರಾಮಾಗಿ ಹೋಗಿ ಟ್ರಿಪ್ ಮಾಡ್ಕೊಂಡ್ ಬರ್ಬಹದು ಅದ್ರಿಂದ ತುಂಬಾನೇ ಕಲಿತಿವಿ ನಾವುನು.
ಇವಾಗೆಲ್ಲ ಏನ್ ಬಂದಿದೆ ಗೊತ್ತಾ. ಅದು ಇವಾಗ ತೋಟ್ದಲ್ಲೆಲ್ಲ ಮೋಟಾರ್ ಇರತ್ತ ಅಲ್ವಾ. ನೀರ್ ಸ್ಟಾರ್ಟ್ ಮಾಡೋದಕ್ಕೆ ಅದಕ್ಕೆ ಕ್ಕೆ ಇದಕ್ಕೆ ಅಂತ ಎಲ್ಲ ಸ ಅಲ್ಲಿ ಇವಾಗ ಇವಾಗ ಇವಾಗ ರೈನಿ ಸಿ ಸನ್ ಜಾಸ್ತಿಯಾಗಿ ಕರೆಂಟ್ ಶಾಕ್ ಹೊಡಿಯೋದು, ಅಥವಾ ಆ ಮೋಟರ್ ಇಂದ ಹಾವುಗಳು ಬಂದ್ ಕಚ್ಚೋದು ಆಥರಲ್ಲ ತುಂಬಾ ಆಗ್ತಾ ಇದೆ. ಸೊ ಇವಾಗ ಮೊಬೈಲ್ ಕಂಟ್ರೋಲ್ ಅಲ್ಲೆ ಎಲ್ಲದು ಮಾಡ್ಬಹುದು.
ಹ್ಮ್.
ಅದ್ರ ಬ ಗ್ಗೆ ನಾವ್ ಹೋಗಿ ಹಳ್ಳಿಗಳಿ
ಮೊಬೈಲ್ ಕಂಟ್ರೋಲಲ್ ಮಾಡ್ಬೋದು ಯಾವ್ತರ.
ಕಂಟ್ರೋಲ್ ಅಂದ್ರೆ ಇವಾಗ ಜಸ್ಟ್ ಇಲ್ಲಿ ಮೊಬೈಲ್ ಒಂದು ಆಪ್ ನಾವೇ ಜನರೇಟ್ ಮಾಡ್ಬೇಕಾಯ್ತಾ ಈಗ ನಮಗೆ ಗೊತ್ತಿರತ್ತಲ್ಲ ಕೋಡಿಂಗ್ ಬಗ್ಗೆ ಎಲ್ಲ. ಸೊ ಆಪ್ನ ಜನ್ರೇಟ್ ಮಾಡಿದ್ರೆ ಅದ್ರಿಂದ ನಾವು ಈವನ್ ಅಲ್ಲಿ ಇನ್ನು ನಮ್ಗೀಗ ಸ್ಟಾರ್ಟ್ ಆಗ್ಬೇಕು ಅಲ್ಲಿ ನೀರ್ ಸಪ್ಲೈ ಆಗ್ಬೇಕು ಎಲ್ಲ ಗಿಡಗಳಿಗೆ. ಅಂತ ಅಂದ್ರೆ ಇಲ್ಲಿ ಯಾವ್ ತೋಟದಲ್ಲಿ ಯಾವ ಲೊಕೇಶನ್ ಅಲ್ಲಿ ಅಂತ ಹಾಕಿ ಜೊತೆಗೆ ಜಸ್ ಟ್ ಒಂದು ಬಟನ್ ಪ್ರೆಸ್ ಮಾಡಿದ್ರೆ ಅಲ್ಲಿ ನೀರು ಸಪ್ಲೈ ಆಗೋತ್ತರ ಕನೆಕ್ಷನ್ಸ್ ಕೊಡ್ಬೇಕು ಅದೆಲ್ಲ ನೀಟಾಗಿ ಡೆವ್ಲಪ್ ಮಾಡಿ
ಮತ್ತೆ ಇವಾಗ್ ಮಳೆ ಬಂದ್ ಆಲ್ರೆಡಿ ನೀರ್ ಇರುತ್ತೆ ನಾವ್ ಇವಾಗ ಅದ್ ನೀರ್ ಬಿಡ್ಬೇಕಂದ್ರೆ
ಹ ಹಾ ಹ ಅದ್ ಲಿಮಿಟ್ ಎಲ್ಲ ಸೆಟ್ ಮಾಡ್ಬೇಕು ಅದಾದ್ಮೇಲೆ ಆ ಸಾಯಿಲ್ ಇದು ನಾವೀಗ ಎಲ್ಲಾದ್ರೂ ಸಾಯಿಲ್ಗೆ ಅಂತ ಹೋಗ್ತೀವಿ ಏನಾದ್ರೂ ಒಂದ್ ಬೆಳಿಬೇಕು ಅಂತ ಹೋಗ್ತವಿ ಸೊ ಯಾವ್ ಪ್ಲಾಂಟ್ಗೆ ಆ ಸಾಯಿಲ್ ಪರ್ಫೆಕ್ಟ್ ಇದೆ. ಅದ್ನೇಲ್ ಟೆಕ್ಸ್ಟ್ ಟೆಸ್ಟ್ ಮಾಡ್ಬೇಕದು ಸೊ ಆತರ ಎಲ್ಲಾದ್ರೂ ಮಾಡ್ಬೇಕು.
ಹ್ಮ್. ಹೌದು.
ಹ್ಮ್.
ಮತ್.
ಅದಕ್ಕೆಲ್ಲ. ಜಾಸ್ತಿ ನೀರ ಆಯ್ತು ಅಂತಂದ್ರೆ ಜಸ್ಟ್ ಸಪ್ಲೈ ಎಷ್ಟ ಬೇಕೋ ಅಷ್ಟ್ ಕೊಡೋದು. ಕಡಿಮೆ ಆಯ್ತು ಅಂದ್ರೆ. ಸ್ಟ್ರೆಸ್ ಅಪ್ಲೈ ಕೊಡದು.
ಹ್ಮ್
ಹ್ಮ್
ಹೌದೌದು.
ಹೌದು.
ಒಳ್ಳೆ ಪ್ಲಾನ್ ಅಲ್ವಾ.
ಹ್ಮ್ ಚೆನಾಗಿದೆ.
ಮತ್ತೆನ್ ಗೊತ್ತಾ ಇವಾಗ ನಾವು ಬೋರ್ವೆಲ್ ದಿಗ್ -ದಿಗ್ ಮಾಡಿ ನ ಭೂಮಿಗೆ ಪ್ರಾಬ್ಲಮ್ ಅಲ್ವಾ ನಾವು ರೈನ್ ವಾಟರ್ ಹಾರ್ವೆಸ್ಟ್ ಸಹ ಮಾಡ್ಬೋದು ಇವಾಗ ರೈನ್ ವಾಟರ್ ನ ನಾವು ವೇಸ್ಟ್ ಮಾಡ್ದ ಅದನ್ನ ಹಾರ್ವೆಸ್ಟ್ ಮಾಡಿ ಫ್ಯೂಚರ್ ಡೇಸ್ ಅಲ್ಲಿ ನಮ್ಗೆ ನೀರ್ ಸಿಗ್ತ ಅಂದ್ರೆ ಆ ನೀರ್ನ ನಾವು ಯೂಸ್ ಮಾಡ್ಬೋದು.
ಹಾ ತೋಟಡ್ಲಿ ಸುಮ್ಮನೆ ವೇಸ್ಟ್ ಜಾಗಗಳೆಲ್ಲ ಇರುತ್ತೆ. ಹಾ ಒಂದೊಂದ್ ಕಡೆ ಅಲ್ಲಿ ನಾವು ಚಿ ದಗಿ ಬಾಂಡ್ ಏನಾದ್ರು ಕ್ರಿಯೇಟ್ ಮಾಡ್ಬೇಕು. ಸೊ ಮಳೆ ಬಂದ. ತಕ್ಷಣ ಅದ್ರಲ್ಲಲಾ ವಾಟರ್ ಸ್ಟೋರ್ ಆಗಿರುತ್ತೆ.
ಹ್ಮ್
ನೆಕ್ಸ್ಟ ಅದೇ ವಾಟರ್ನೆ. ಸಪ್ಲೈ ಮಾಡೋದಕ್ಕೆ ಗಿಡಗಳಿಗೆಲ್ಲ. ಸಪ್ಲೈ ಮಾಡೋದಿಕೇಂತ ಯೂಸ್ ಮಾಡ್ಕೋಬೇಕು.
ಹಾ ಗಿಡಗಾಳ್. ಗೆ ಲೈಕ್ ನಾರ್ಮಲ್ ಯೂಸೇಜ್ಗೆ ಮನೆಗೆ. ಇನ್ನೊಂದು ಏನ್ ಗೊತ್ತಾ ನಾವ್ ಇದ್ ಮಾಡ್ಬೋದು ಇವಾಗ ನಾವ್ ಹನಿಮಲ್ದು ಇದ್ ಇದಿರುತ್ತಲ್ವಾ. ಎಂತ ವೇಸ್ಟೇಜ್ನ ಅದ್ರಿಂದ ನಾವು ಬಯೋಗ್ಯಾಸ್ ಪ್ಲಾಂಟ್ ಸಹ ಮಾಡ್ಬೋದು ನಮ್ಗೆ ಅವಾಗ. ನ್ಯಾಚುರಲ್ ಆಗೀನೆ ಆ ಮನೇಲಿ ಎರ್. ಮಾಡಕ್ಕೆ ನೀರ್ ಕಾಯಸಕೆ.
ಇದನ್ನೆಲ್ಲಾ ಇದೆಲ್ಲಾ ನಮಗ್ ಗೊತ್ತು. ತ್ತಿದೆ ಆಯ್ತಾ ಸುಮ್ನೆ ಇವಾಗ ನಾ. ನಾವು ನಮ್ಮ ಫ್ರೀ ಟೈಮ್ಲ್ಲಿ ಇಲ್ಲ ಟ್ರಿಪ್ಗೆ ಅಂತ ಈ ತರ ಪ್ಲಾನ್ ಮಾಡಿ ಹೋದ್ರೆ. ಒಂದೊಂದ್ ಕಡೆ ಇತ್ತು. ಆಥರ ಅವ್ರಿಗೆ ಏನೋ ಐಡಿಯಾಸ್ ಏನು ಇರೋದಿಲ್ಲ.
ಹ್ಮ್
ಸೊ ಆ ಟೈಮಲ್ಲಿ ನಾವು ನಮ್ಮ ಐಡಿಯಾಸ್ ಎಲ್ಲ ಶೇರ್ ಮಾಡಿ ಅವರಿಗೆ. ಎಲ್ಪ್ ಮಾಡಿ ಗೈಡ್ ಮಾಡಿ ಯಾವತರ ಮಾಡೋದು ಅಂತ ಸೊ ಆತರ ಎಲ್ಲ ಮಾಡ್ಬೋದು ಅವರಿಗೂ ಎಲ್ಪ್ ಆಗುತ್ತೆ ಅದ್ರಿಂದ. ಹಾಗೆ ನಾವು. ಒಂದೊಂದ್ ಟೈಮ್ ಒಂದೊಂದ್ ಹಳ್ಳಿಗೆ. ಅಂತ ವಿಸಿಟ್ ಮಾಡಿ. ಎಷ್ಟೊಂದು ಫಿ ಇದಗೆಲ್ಲ ಮಾಡ್ ಬರ್ಬೋದು. ನಮ್ಮ ಸುತ್ತಮುತ್ತ ಇರುವ ಹಳ್ಳಿ ಕಡೆಗೆ ಅದರಿಂದ ಎಷ್. ಫುಲ್ ಡೆವಲಪ್ ಆಗುತ್ತೆ. ಈವಾಗ್ ಎಂಗೊಗ್. ಕ್ಯಾಸ್ ಓ ಎಲ್ಲ ಇದ್ದಿದೆ ಶಾರ್ಟೇಜ್ ಇದೆ. ಸಿಲಿಂಡರ್ದು ಸೊ ಅದರಿಂದ ಬಯೋಗ್ಯಾಸ್. ಹಾ ಹೇಗೂ ತುಂಬಾನೇ ಆಸೆಗಳು ಇರುತ್ತೆ ಅದ್ರಿಂದ. ಬಯೋಗ್ಯಾಸ್ನೆಲ್ಲ ಪ್ರಿಪೇರ್ ಮಾಡ್ಕೊಂಡು ಆರಾಮಾಗಿ ಮಾಡ್ಕೊಬೋದಿತ್ತು.
ಮತ್ತೆ ಬಯೋಗೆ ಅ್ರಂದ ವೇಸ್ಟೇಜ್ ಇಂದ ಇವಾಗ ಪ್ಲೇಟ್ಸ್ ಮಾಡ್ತಿದ್ದಾರೆ ಆ ಪ್ಲೇಟ್ಸ್ ಇವಾಗ ನಾವು ಆ ಪ್ಲೇಟ್ಸ್. ಇಲ್ಲ ಆದ್ರೆ ತಿಂದಾದಮೇಲೆ ಅದನ್ನ ಎಸ್ ಮತ್ತೆ ಜನ ಸುಡ್ಬೋುದು ಇವಾಗ ಒಲೆಗೆಲ್ಲ ಹಾಕ್ಬೋದು ಆ ಬೂದಿಯಿಂದ ಮತ್ತೆ ನಾವ್ ಎಂತಾದ್ರು ಮಾಡ್ಬೋದು.
ಹ್ಮ್
ಇದ್ ಚೆನ್ನಾಗಿದ್ದ್ಯಲ್ಲ.
ಹೌದು.
ಮಾಡುವ ಮಾಡ್ ಇವಾಗೆಲ್ಲಾ ಪ್ಲಾನ್ ಮಾಡಿ. ಇನ್ನೊಂದು ಟು ಇಯರ್ಸ್ ಅಲ್ಲಿ ಎಲ್ಲ ಎಕ್ಸಿಕ್ಯೂಟ್ ಮಾಡ್ಬೇಕು ಅವಾಗ ನಾವು ಸಕ್ಸಸ್ ಆಗ್ತೀವಿ.
ಹ್ಮ್ ಆ್ಯಂಡ್ ಅಲ್ಲಿಲ್ಲಾದ್ರು ಯಾರು ವರ್ಕ್ ಮಾಡ್ತಾ ಇಲ್ಲ ಅನ್ಎಂಪ್ಲಾಯ್ಡ್ ಇದ್ರು ಅಂತ ಅಂದ್ರೆ. ಅವರಿಗೆ ಏನಾದ್ರೂ. ಯೂಸ್ ಆಗೋತರ ಏನಾದ್ರು ವರ್ಕರ್ಸ್. ನಾ ಇದನ್ನು ಮಾಡ್ಡ್ಕೊಂಡು. ಎಲ್ಪ ಆಗಬೇಕ್. ಕೊಲ್ವಾ. ಸೊ ಯಾವ್ದನ ಒಂದು ಜಾಬ್ ನ. ಕ್ರಿಯೇಟ್ ಮಾಡ್ಕೋಬೇಕು.
ಹ್ಮ
ಮಾಡಿ ಇದ್ರಿಂದ ನಿಮ್ಗೆ ಯೂಸ್ ಆಗುತ್ತೆ ಸೊ ದಟ್ ಅರ್ಮನ್ ಜಾಬ್ ಮಾಡ್ಬೋದು. ಇಂತ ಇಂತ ಕೇಲ್ಸ್. ಊಟ ಮಾಡಿ ಅಂತ ನಾವೆ ಎಲ್ಲ ಹೇಳಿದ.
ಹ್ಮ್ ತುಂಬಾ ಜನ ಹೆಣ ಮಕ್ಳು ಮನೇಲ್ಲೇ ಕೂತ್. ಇರ್ತಾರೆ ಅವ್ರರಿಗೆಲ್ಲ ನಾವು. ವರ್ಕ್ ಕೊಡ್ಬೋದು.
ಹಾ ಈಗ ಇವಾಗಿನ ಟೈಲರಿಂಗ್ಸ್ದು ಟೈಲರಿಂಗ್ ಮಷೀನು ಒಬ್ರೊಬ್ರಿಗೆ ಗವರ್ಮೆಂಟ್ ಕಡೆಯಿಂದ ಸಿಗ್ತಾ ಇರುತ್ತೆ. ಒಂದೊಂದು ಹಳ್ಳಿಗಳಿಗೆ ಅವ್ರಿಗೆ ಗೊತ್ತುೂ ಇರೋದಿಲ್ಲ ಅದ್ನೇಲ್ಲ ಹೇಗ್ ಅಪ್ಲೈ ಮಾಡೋದು. ಹೇಗ್ ಅದನ್ ತೊಗೊಳ್ಳೋದ್.
ಹ್ಮ
ಸೊ ಅಂಥ್ತೋರ್ಗೆಲ್ಲ ನಾವು ಗೈಡ್ ಮಾಡಿ ಬರ್ಬೋದು ಈಗೆಲ್ಲದನ್ನು ಎಸ್ ಎಸ್ ಮಾಡ್ಕೋಬೇಕು ಎಲ್ಲ ನಿಮ್ಗೆ ಹೇಗೆ ಸಿಗತ್ತೆ.
ಹ್ಮ್
ಅನ್ನೋದು. ಅಂಡ್ ಇವಾಗ ಫಾರ್ಮರ್ಸ್. ಏನ್ ಮಾಡ್ತಾರ್ ಗೊತ್ತಾ. ಗಡೆದ್ರು ಬಗ್ಗೆ ಗೊತ್ತಿಲ್ಲ. ಜಸ್ಟ್ ಹೋಗ್ತಿನ್ನು ಇಲ್ ಕ್ರಾಪ್. ಬೆಳಿಯೋದು ತಗೊಂಡೋಗಿ ಯಾರಿಗೋ ಒಬ್ರಿಗೆ ಸೇಲ್ ಮಾಡೋದು. ಅಲ್ಲೆ. ಅವರು ಎಷ್ಟು ಮೋಸ ಮಾಡ್ತಾರೆ ಹೇಳು ಫಾರ್ಮರ್ಸ್ಗೆ ಅಂತಲೇ ಎಷ್ಟು ಕಾಸ್ಟಲ್ಲಿ ಇಟ್ಟು. ಅವ್ರ್ ಮತ್ತೆ ನೆಕ್ಸ್ಟ್ ಆಚೆ ಕಡೆ ಅವರೇ ಹೊರ್ಸ ಬಿಸ್ನೆಸ್ ತರ ಮಾಡ್ಕೊಂಡ್ ಬಿಡ್ತಾರೆ.
ಹೌದೌದು.
ಸೊ ನಾವು ಅದನ್ನೆಲ್ಲ ಫಾರ್ಮರ್ಸ್ಗೆ ಎಕ್ಸ್ಪ್ಲೇನ್ ಮಾಡ್ಬೇಕು. ಏನ್ ನಡೀತಾ ಇರ್ ಆಚೆ. ಕಡೆ ನೀವು ಹೇಗ್ ಮಾಡ್ಬೇಕು.
ವೈಟ್ ಮಾಡಿ ಮತ್ತೆ ಕಾಲ್ ಮಾಡ್ತೀವಿ ಸ್ವಲ್ಪ ಕೆಲ್ಸ ಉಂಟು ಮಾಡ್ತೀನ್ ಮಾಡ್. ಇನ್ನೊಂದ್ ಹತ್ತ ನಿಂಷ‌.
ಹ್ಮ.